ಹಾ ಏನಪ್ಪಾ ಮಂಜು ಆರಾಮಿದ್ಯಾ
ಆರಂಪ ನೀ ಆರಮದಲಪ್ಪ
ಹಾ ಆರಾಮ್ ಇದ್ದೀವಿ ನೋಡಪ್ಪಾ ಏನ್ ಫೋನ್
ನೀ ಏನ್ ಮಾಡೋಪ್ಪ ಹಂಗೆ ಸ್ವಲ್ಪ ಬಿಸಿ ಇದ್ದೆ
ಹೌದಾ
ಹ್ಮ್ ಬೆಂಗ್ಳೂರ್ದ ಕೆಲ್ಸ ಜಾಸ್ತಿ ಆಗ್ಬಿಟ್ಟದ ಅದ್ಕ
ಹೌದೌದು ಊಟ ಆಯ್ತಾ
ಹೂ ಆಯ್ತ್ ಪಾ ನಿಂದು
ಹಾ ಈಗ್ ಜಸ್ಟ್ ಆಯತ ನೋಡ್ ಪ ಊಟ ನೀ ಯಾಗ ಹೆಚ್ಚಿದ್ದಲ್ಲ ಅದಕಲ್ಲ ನಾ ಊಟ ಮಾಡತಿದ್ದ ಅದು ನೋಡಿಲ್ಲ ಅದು ನೋಡಿದ್ನಲ್ಲ ಅ ನೀನ್ ನಂಬರ್ ಬಂತು
ಹ್ಮ
ಹಾ
ಇಲ್ಲಪ್ಪ ಊರಾಗಿದ್ದೀನಿ
ಹ್ಮ ಹೌದನೆ ಮತ್ತೆ ಹೆಂಗ ಏನಪ್ಪಾ ಮಳಿ ಬಿಳಿ ಹೆಂಗದ
ಏ ಮಳಿ ಏನ್ ಕೇಳ್ತವ ಮಂಜು ಈ ಕಡೆ ಮಳಿ ಅನ್ನೋದೇ ಅದು ಒಂಥರ ಈಗ ಸುಮ್ ಮಳಿ ಬಂದ್ರೆ ಅದ್ ಬಂಗಾರ ತರ ಆಗ್ಯದ ಈಗ ರೈತರಿಗೆ ಆ ರೀತಿಯಾಗ್ಯದ ಮಳಿನೇ ಇಲ್ಲ ಹೊಲ್ಲ ಎಲ್ಲ ಹರಗ್ಲತ್ತ ಇತಾರೆ ಎಲ್ಲ ಬಿತ್ತಿಗೆೇಶಿ ಹಿಂಗ
ಹಾ ಅದೇ ಕರಿ ಅದ ಎಲ್ಲ ಮಳಿ ಬಂದದಂತ ಅನ್ನೋಗ್ ಇತ್ತುವತ್ತು ಅದಕ್ಕೆ ಕೇಳಿದೆ
ಏ ಇಲ್ಲ ಮಳೆನೀ ಎಲ್ಲೋ ಮಳಿ ಅನ್ನೋದೇ ಇಲ್ಲ ಅಂದೆ
ಹ್ಮ್ ಹೌದನೆ
ಹ್ಮ್
ಹ ಹ ಕೇಳಿದೆ ನಮ್ ದೋಸ ನ ಮೇವು ಬಂತನ ಕೇಳಿದೆ ಹ ಮಳಿ ಬಂದದ ಅಂತ ಅಂದಂಗಿತ್ತಪ್ಪ ಅದಕ್ಕೆ
ಇಲ್ಲಪ್ಪ ಯಕಡೆ ಅಕಡೆ ಅಲ್ಲ ಅಕಡೆ ಅವ್ರ ಸೈಡ್ ಬಂದಿರ್ಬೋದನ ಈಕಡೆ ಸೈಡ್ ಅಂದ್ರರು ಈಗ ಒಂದ್ ತಿಂಗಳಾಯತು ಮಳೆ ಅನ್ನೋದೇ ಇಲ್ಲ ಈಗ ಇಲ್ಲಿ ಕಡೆ
ಅಲ್ಲೋ ಈಗ ಮಳಿ ಅಕಸ್ಮಾತ್ ಬರ್ಲಾಂದ್ರೆ ಹೆಂಗಂತ ಹೇಳ್ತೀಧರ
ಏನ್ ಮಾಡ್ತಿಪಾ ನೋಡು ಪ್ರಕೃತಿ ನಿಯಮಪ್ಪಾ ದೇವರು ಒಂದ್ ಒಂದ್ ವರ್ಷ ಕೊಡ್ತಾನ ಸರಿಯಾಗಿ ಒಂದ ವರ್ಷ ಕೊಡಲ್ಲ ಅವ್ರ ಮನುಷ್ಯರು ಹೇಳ್ದಾಗ ಕೇಳುತ್ತಾ ಅದು
ಕೇಳೋದಲ್ ಬಿಡ ಆದ್ರನು ಸ್ವಲ್ಪ ದೇವರ ಕರ್ನೆ ತೋರ್ಸ್ಬೇಕಲ್ಲಪ್ಪ
ಹೌ ಅದ ಅದ್ರ ಸಲಕಂದ ಅಲ್ಲ ಅಲ್ಲಿ ಊರಲ್ಲಿ ಆ ಕಂಡ್ ಈ ಕಾಂಡ್ ಅನ್ಕೋತ ಮಾಡ್ಲತ್ತಾರಪ್ಪಾ ಮಳಿ ಸಲಕೆ ಮತ್ತೆ ಬರಬೋದನ ಮಳಿ ನನ್ ಅನ್ಸೋ ಮಟ್ಟಿಗೆ ಎಲ್ಲಾ ದೇವ್ರು ಮಾಡಲತ್ತಿದ್ದಾರೆ
ಹ್ಮ್ ಹ್ಮ್ ಹ್ಮ
ಏನ್ ಮಾಡ್ತೇನೆ ಬರ್ಬೋದೆಲ್ಲ ಮಾಡ್ತಿದಾರೆ ಯಾವ್ದ ಏನ ಕಪ್ಪಿದ ಮದಿ ಅಂತ ಮಾಡ್ತಾರಲ್ವ ಅದು ಮಾಡ್ಲ ಹ ಥರ ಊರಾಗ
ಎಲಾ ಚಿಕ್ಕಿ ಅದಕ್ಕ ಡೌಟ್ ಈಗ ಕಟ್ಟಿಗಳಿಗ ಮದುವೆ ಮಾಡಿದ್ರ ಅದ ಹೆಂಗ್ ಮಳೆ ಬರ್ತದ ಅದೇ ದೊಡ್ಡ ದೊಡ್ಡವರು ಈಗ ಮನುಷ್ಯರು ಮದುವೆ ಅದ ಅಂದ್ರ ಮಕ್ಕಳ ಆತರ ಅಂತ ಕೇಳಿನೀ. ಕಪ್ಪಿಗಳು ಮದುವೆೆ ಆತ್ ಅಂದ್ರ ಹೆಂಗ ಮಳೆ ಬರ್ತದ ಅಂತ
ಏ ನನಗೂ ಅದು ಒಂಥರ ಇದ್ಯವುದು ಏ ಅದು ಹೆಂಗಂದ್ರು ಹಿಂದಿನ ಕಾಲದ ಸಂಭ್ರೂ ಸಂಪ್ರದಾಯ ಒಳಗ ನಮ್ಮ ಅಜ್ಜ ನಮ್ಮ ಮುುತ್ತಜ್ಜ ಅವರ ರಿಲೇಶನ್ ಬಂದ್ ನೋಡ ಅವಾಲೇಶಿಳಿಂದ ಹಿಂಗ ಬಂದದ ಅದು ಅವು ನಮ್ಮ ಹಿರಿಯರು ಮಾಡಿಕೊಂಡು ಬಂದು ಸಂಪ್ರದಾಯ ಅದು ಮಾಡದು ಇದು ಮಾಡ್ರಿ ಒಂದ ನಂಬಿಕೆ ಅವ್ರಿಗೆ ಬರ್ತದ ಅನ್ನೋದ ಹೌದಿಲ್ಲ.
ಏನಪ್ಪಾ ನಮಗಂತ ಇದರು ಯಾವ್ದ್ ನಂಬಿಕೆ ತರ ಕಾಣಲಾಗಿದೆ ಮೂಡ್ ನಂಬಿಕೆ ತರ ಕನ್ನಡ ಕಾಣಾಕ್ಕುಂತಿದೆ.
ಹಾ ಈಗೆಲ್ಲಾ ಈಗ್ ಜನ್ರೇಷನ್ ಬರ್ತಾ ಬರ್ತಾ ಅದು ಎಲ್ಲ ಮೂಢ ನಂಬಿಕೆ ಆಗ್ಲತದ್ ಬಿಡು ಮತ್ ಏನ್ ಮಾಡಾತಿ ಅಂದ್ರೆ ಬಿ ಈಗ ಸ್ಟಿಲ್ ಈಗ ಇಲ್ಲಿವರೆಗುನು ಅದು ಇನ್ನ ನಡೀತಾ ಇದೆೇನೆ ಹಳ್ಳಿ ಹಳ್ಳಿಗ ಅದು
ಹ ಹಳ್ಳಿ ಅಂದ ನಡಿಬೇಕ ಅಂತ್ಪಾ. ಊರಂದ ಮಗ ಅದ ಊರಂತ ಬಂದ ಮಗ ಹಳ್ಳಿ ಸಣ್ಣ ರೂಡಿ ಸಣ್ಣ ಸಂಪ್ರದಾಯಗಳ ಇರ್ಬೇಕಲ್ಲ ಇದ್ರೇನೆೇ ಆದಂತ ಹಳ್ಳಿ ಅಂತ ಅನ್ಸಿದದ. ಇಲ್ಲಾಂದ್ರ ಅ ಶಾ ಹರಿ ಶಾಪುರ್ತಾರ ಇಲ್ಲಾಂದ್ರೆ ಅದ್ ಅಂದ್ರ ಯಾದಗಿರಿ ತರನಾ ಅನ್ಸುದು.
ಹಾ ಇದು ಮಾತಾಡಿ ಕರೆಷ್ಟ್ ಹೇಳಿದ ನೋಡು ರೂಢಿ ಸಂಪ್ರದಾಯ ಇದ್ದಕ್ಕೆ ಹಳ್ಳಿ ಅಂತಾರ ಜನ ಇಲ್ಕಂದ್ರೆ ಸಿಟಿ ಅಂತಾರ ಎಲ್ಲ ಒಂದ ಏನು ಗೊತ್ತಲ್ಲ ಯಾಕಂದ್ರ ಸಂಸ್ಕೃತಿಗಳು ಸಂಪ್ರದಾಯಗಳು ಇದ್ರೆ ಅಲ್ಲಿ ಒಂದು ಇದು ಒಂದು ಅಲ್ಲಿ ಒಂದ್ ಬೇರೆ ಇ ಇದು ಬರುತ್ತಪ್ಪ ವಾತಾವರಣೇ ಬೇರೆಗ ಇರುತ್ತ ಅಲ್ಲಿ.
ಹ್ಮ್ ಅದ್ ಹಳ್ಳಿ ವಾತಾವರಣನೇ ಬೇರೆ ಇ ಸಿಟಿ ವಾತಾವರಣನೇ ಬೇರೆಪ್ಪಾ
ಹಾ ಏ ಸಿಟಿ ವಾತಾವರಣಕ್ಕ ಹಳ್ಳಿ ವಾತಾವರಣಕ್ಕೂ ಬಾಳ ಡಿಫ್ರೆನ್ಸ್ ಐತಪ್ಪಾ.
ಹ್ಮ್ ಹೇಳ ಹೇಳ ಹೇಳಪ್ಪ ಹೇಳ ಹೇಳ ಹೇಳ
ಮತ್ತೆ ಅಕಡೆ ಎಲ್ಲಾ ಹೆಂಗಿದೆ ಮಳೆ
ಇಲ್ಲಿ ವಾಸ ಕೇ ಸರಿಯಾಗಿ ಕೆಲ್ಸಲಾಗೇದ ಎಲ್ಲಿದಪ್ಪ ನೀ ಮನೆಯಿಂದ ಸ್ವಲ್ಪ ಹೊರ ಬರ್ತೇನೆ ನೋಡ ವಾಯ್ಸ್ ಸರಿಯಾಗಿ ಕೆಲ್ಸಲಾಗಿದೆ.
ಹೌದಾ ಈಗ
ಹ್ಮ್ ಈ ಪರವಾಗಿಲ್ಲ ಯಾವತ್ ಈಗ
ಈಕಡೆ ಹಂಗಿದಪ್ಪ ಮಳೆ ಅಲ್ಲ ಆ ಕಡೆ ನಿಮ್ಮ ಕಡೆ ಹೇಗಿದೆ ಮಳೆ?
ಹಲೋ ನನ್ ಕಡೆ ಏನಿಲ್ಲಪಾ ಹ್ಮ್ ಮಳೆ ಹನಿಹನಿ ಬಂದು
ಹನಿ ಹನಿ ಬರ್ತಾ ಇದೆಯಾ?.
ಅಂದ್ರ ಮಧ್ಯಾಹ್ನ ಸುಮಾರ ಒಂದು ನಾಲ್ಕ್ ನಾಲ್ಕವರೆ ಏಂದ್ ಬಂದಿತ್ತು.
ಹಾ
ಆದಾದ್ಮೇಲೆ ಮುಗಿತು ಅದೇ. ಹ್ಮ್ ಗುಲ್ಬರ್ಗ ಸೈಡ್ಗ ಮಳಿ ಬರೋದ ಡೌಟ್ ಅಂತ ಹಾ ಕುಂತಿದ್ರಿ.
ಒಂದ್ ಸೈಡ್ ಅಲ್ಲೂ ಎಲ್ಲಾ ಕಡೆ ಡೌಟ್ ಅಂತ ಹೇಳತಾರ ಮಳಿ ಏನ್ ಮಾಡ್ತದ ಅದು ಅದ ಏನ ಅಂತಾರಲ್ವ ಅದಕ್ಕನು ಎಲ್ಲಾ ರಿಪೋರ್ಟ್ ಕೊಟ್ರ ಅಂತ ಅಲ್ಲಿನು ಮಳಿ ಕಮ್ಮಿ ಅದಂತ ತೋರ್ ಹೆಂಗ್ ಗೊತ್ತಾಗ್ದು ಮುಂದ್ ಮಳೆ ಎಲ್ಲಾ ಎಲ್ಲಾಸಿ ಮಂದಿ ಬೆತ್ತಿ ಕುಂತಿದ್ದಾರೆ ಈಗ. ರೈತರು ಹವಾಮಾನ ಹವಾಮಾನ ಅಂತ ಬರ್ತಲ್ಲ ಹವಾಮಾನ ಇಲಾಖೆನು ಅದ್ರಾಗನು ಚರ್ಚಲ ಸಲ ಅಂತನು ಅದ್ರಾಗನು ಚಾನ್ಸಸ್ ಕಡಿಮೆ ತೋರ್ಸಲಾತೇತ ಅಂತ ಮಳೆದು.
ಹ್ಮ್ ಹ್ಮ್ ಹ್ಮ್.
ಮತ್ತೆ ಇದು ಮಳಿ ಏನ್ ಇದ ಈ ವರ್ಷ ಅದ್ರಾಗ ನಮ್ಮಉರಲ್ಲಿ ಅಲಾಭ ಅಂತ ಆಗಿತ್ತು ಅಲಾಭ ಅಂತ್ರ ಗೊತ್ತದಲ್ಲ ನಿಂಗ ಅಂದ್ರೂನು
ಗೊತ್ತದ ಗೊತ್ತದ ಗೊತ್ತದ ಶಿರೋಳ್ಳಕ್ಕ ಹೋಗಿದೆನಪ್ಪ ನಾನು
ಹೌದು ಬಂದಿದ್ದ ಏನ್ ಶೀರೊಳಕ್ಕ.
ಹಾ ಅವತ್ತು ನೈಟ್ ಏನದ ಅಂದ್ರ ಸುಮಾರ ಒಂದು ಎಂಟು ಎಂಟು. ಅಲ್ಲಾ ಏಳುವರೆ ಬಸದಲ್ಲ. ಆ ಬಸ್ಸಿಗೆ ಬಂದಿವಿ ಆ ಬಸ್ಸಿಗೆ ಬಂದಾದ್ಮಾಗ ರಾವ್ಲ ಕರ್ದ ಇದು. ಡೈರೆಕ್ಟ್ಗಿ ಅಲ್ಲ ಬಿಲ್ಲಿ ಹೋದಿವಿ ನಾವು ಅಂದ್ರ ಗುಡಿಯದಲ್ಲಿ ಮಸ್ಲಿಂದೆ.
ರಾತ್ರಿರಿಗೆ ಬಂದಿರೇನು ನೀನು.
ಹಾ ನಾವು ರಾತ್ರಿರಗೆ ಬಂದ್ವಿ ಮೈಲಗ್ಬಿದ್ರ. ನೋಡು ಗಾಡಿ ತಗೊ ಬರತ್ತ ಅಂದ್ರ ಒಂದ ಎಂಟವಾರಿಗಿ ಅಲ್ಲೇಸ ಶಾಪರ್ ಎಲ್ಲಸ ಬಿಡ್ರ ಅಂತಂದಿದ್ರೆ. ಸ್ವಲ್ಪ ಗಾಡಿಯನ ಅಡ್ಜಸ್ಟ್. ಅಲ್ಲ ಸ್ವಾಮಿನ ಬರಲ್ಲ ಅಂತಂದ ಅದಕ್ಕ ನಾನು ಮನೇಶ್ ಗೊತ್ತಲ್ಲ ನಿನ್ಗೆ ಹುರಿಯಾಳ.
ಹಾ ಗೊತ್ತು ಗೊತ್ತು.
ಹ್ಮ್ ಅವ ಬರ್ತನ ಅಂತಂದು ನಾ ಕೇಳಿದೆ ಬರ್ತ್ನ ಮಗ ಹೋಗೋಮ್ ಬಾ ಅಂತಂದ್ರು. ಸೊ ಅದಕೆನೇ ನಾವ್ ಇಬ್ರು ಬಸ್ಗೆ. ಬಸ್ನಗಾ ಸ್ವಲ್ಪ ಅಮೌಂಟ್ ವಿತ್ ಡ್ರಾ ಮಾಡ್ಕೊಂಡು ಡೈರೆಕ್ಟ್ಗೆ ಬಸ್ಸಿಗೆ ರಾಮ್ ಪುರ ಬಸ್ಸಿಗೆ ಬಂದಿವಪ್ಪ ನಾವು. ಅಲ್ಲಿ ಬಂದೀವಿ ಯಾರೋ ಆಕಾಶ್ ಅನ್ನೋರು ನಿಮ್ ಫ್ರೆಂಡ್ ಆದರಂತ. ಅಲ್ಲಾ ಅವರು ದೇವರು ಮಾಡಿದ್ರು ಅಲ್ಲಿ ಊಟ. ಊಟ ಮಾಡ್ಕೊಂಡು ಅಲ್ಲಿ ಒಂದ್ ಹತ್ತುವರೆ ತನ ಅದಾದ್ಮಾಗೆ ಹತ್ತು ಗಂಟೆ ತನ. ಅದಾದ್ಮೇಲೆ ಮೈಬು ಅವರ್ ಬಂದ್ರು. ಅವ್ರು ಕೂಡ ಮಾತಾಡ್ಕೊಂಡು ಒಂದ್ ಅರ್ಧ ಗಂಟೆ ಅದಾದ್ಮಾಗೆ ಅವ್ರ ಮನೆಗೆ ಹೋಗಿ ಸ್ವಲ್ಪ ಊಟ ಮಾಡ್ಕೊಂಡೆ.
ಹ್ಮ.
ಒಂದ್ ಹನ್ನೆರಡು ಗಂಟೆ ತನ ನೋಡಿದಪ್ಪ ದೇವರು ಎಲ್ಲಿ ಹೋಗ್ಲಿಲ್ಲ. ಹನ್ನೆರಡು ಗಂಟೆ ಹೋಗಿ ಸ್ವಲ್ಪ ನಿದ್ದೆ ಬರಕ್ ಅಂತೇಳಿ ಮಕೊಂಡಿದೀವಿ ನಾನು ಮತ್ತೆ. ನಮ್ ದೋಸ್ತ ಅದು ನೈಟ್. ಮತ್ ಒಂದ್ವ್ರಿಗೆ ಎದ್ ಎದ್ ಮತ್ತೆ ವಾಪಾಸ್ ಬಂದಿವಿ ಅವ್ರ ಮತ್ತೆ ಬರ್ಲಪಾ ಇಲ್ಲ ನಾಳೆ ಮುಂಜೆಲೆವೊತ್ತು ಅಂತಂದ್ರು. ಮಾಕೊಂಬಿಟ್ಟಿವಿ ಮತ್ತ್ ಆರ್ ಗಂಟಿಗೆ ಮತ್ತೆ ಎದ್ದು. ನಾವು ಇ ಕಡೆ ಸಶಾಪುರಕ್ಕೆ ಬಂದ್ವಿ ಅದಾದ್ ಮೇಲೇ. ಇವರು ಯಾವಾಗ ದೇವ್ರ ಬಂತ ನಾವು ಆದ್ಮೇಗ ಬಂತ ಅಂತ ಅಲ್ಲಿ ದೇವ್ರ ಅದೇ.
ಹೌದು ಎಲ್ಲಾ ಮಂಜಿ ವರ್ ಸೆಕಂದ್ ಏ ಮೂರ್ ಅಲಾಬ್ ಅಂತಾರ ವಿಚಿತ್ರ ಆಗ್ಬಿಟ್ಟಿದೆ ಅಂದೆ ಅಲಾಿ ಆಗಿಲ್ಲ ಅದು ದೇವ್ರ. ದೇವ್ರನ್ನೋದು ಹೆಂಗ್ ಮಾಡ ಈಗಂದ್ರು ವರ್ಸ ವರ್ಷ ಮೂರಲ್ಲಿ ದೇವ್ರು ರಾತ್ರಿರಿಗೆ ಮೆರವಣಿಗೆ ರಾತ್ರಿ ಬರ್ತ. ನಡ್ಕೊಂಡ್ ಬರ್ತಿರಿ ದೇವ್ರಂದು ಪುರಾ ಊರ್ ಜನ ಬರ್ತಿತ್ತುರು ಅವಾಗ.
ಹ್ಮ.
ಈ ವರ್ಷ ಏನಾಗ್ ಬಿಟ್ಟಿದೆ ಅಂದ್ರೇ. ಟ ಟ ಇ ಸಿ ಅದರ ಹಾಕಿ ಕಳಿಸಿಬಿಟ್ಟಿದ್ದಾರೆ ಪೊಲೀಸವರು.
ಅದೇ ನಾನು ಅಲ ಹಬ್ಬ ಅಂದ್ರ ಬಾ ತುಂಬ ಅಲ ಇಷ್ಟ್ ವರ್ಷ ಆದ್ರ ನೋಡಿಲ್ಲ ಈ ಸಲ. ನೋಡ್ರೆ ಹೆಂಗಿರುತ್ತಂತ ನೋಡ್ಬೇಕಂತ ನಾನ್ ಅನ್ನ ಕಂಡೆ. ಈ ವರ್ಷನುೂ ಆಗ್ಲಲ್ಲ ಪ್ರಯಾಣ ಇಲಿಗ್ ನನ್ನ ಪ್ರಕಾರ ನಾನ್. ಬಂದಿಲ್ಲ ಅದಕ್ಕ ಆಗಿಲಲ್ಲೇನೋ ಸರಿಯಾಗಿ ಅಂತ ನಾನು.
ಹಂಗೇಏನಿಲ್ಲಾ ಅ್ ಯಾರದೇನ್ ಇಲ್ಲ ಇಲ್ಲ ಈ ವರ್ಷ ಯಾಕಂದ್ರೆ ಬಾಳ ತೋಲಿ ನೋಡ್ ನಾಡು. ಶಿರ್ವಾಳದ ಹಾಲೈಬಾಬ ಅಂದ್ರೆ ಫುಲ್ಲು ಸುತ್ತಮುತ್ತಲಿನ ಹಳ್ಳಿ ಎಲ್ಲ ಫೇಮಸ್ ಇತ್ತು ನಮ್ದು. ಆ ತರ ಆಚರಣೆಗೆ ತೋಯಿ ವರ್ಸ್ ಫುಾ ಡಲ್ ಆಗಿಬಿಟ್ಟು ಇ ಮಾಡ್ತಾ ಅದು ಯಾಕಂದ್ರೆ ನಮ್ಮ್ೂರಲ್ಲಿ ಅದು ಅದು ಜಾಸ್ತಿ. ಜಾತಿ ನಡುವಲಿ ಜಗಳ ಆಗ್ಲತ್ತಿದೀವಿ.
ಹೌದಾ.
ಆ ಜಗಳ ಸಲಕಿಂದ ಏನು ಓದ್ ಓದೋರ್ ಸಾಗಿತ್ತು ಜಗಳ ಒಬ್ಬರದು ಆ ತಲಿಯನೋ ತೆಲಗೆ. ಕಲ್ತಂದ್ ಹೊಡ್ದು ತಲಿಯನೋ ಉಚ್ಚಿತ್ ಪಾಪ ಅವರ್ದು ರಕ್ತ ರಕ್ತ ಆಗಿತ್ತು ಅದೇ ಓದು ವರ್ಷ ಅಲಬಿನಲ್ಲಿ ಅವವಾಗ ಪೊಲೀಸವರು ವಾರ್ನಿಂಗ್ ಕೊಟ್ಟು ಒಂದು ಐದಾರ ಮಂದಿಗೆ ಒಳಗ ಹಾಕಿದ್ರು ಸ್ಟೇಷನ್ ಅಲ್ಲಿ.
ಹ್ಮ್ ಮತ್ತೆ ಏನಾರ್ ಕೆಲಸ ಏನಾರ್ ಆಗಿತ್ತಾ.
ಹ ಅಯ್ ಅದು ದೊಡ್ಡ ಕೇಸ್ ಆಗ ಮತ್ತ ಒಬ್ಬೊಬ್ಬರ ಹತ್ರ ಒಂದು ಲಕ್ಷ ಕೊಟ್ಟ ಬಿಡಿಸಕೊಂಡ ಬಂದಿದ್ದಾರೆ ಅವ್ರು ಮತ್ತೆ. ಬಿಡಡ್ಸ ಬಂದ ಮ್ಯಾಗ ಮತ್ತೆಲ್ಲಿ ಸಡ್ ಇಟ್ಕ್ ಮತ್ತೆಲ್ಲಿ ಜಗಳ ಆಡ್ತಾರ ಅಂತ ಈ ಉದ್ದೇಶದಿಂದ ಅದು ಈ ವರ್ಷ ಅಲಾ ಬೇ ಬಂದ್ ಮಾಡ್ಬಿಟ್ಟಿದ್ದಾರೆ ಕೇವಲ ಅದು ದೇವರಿಂದ ಕೇವಲ ಮೂವತ್ತು ಜನ ಪರ್ಮಿಷನ್ ಇಷ್ಟೇ ಮೂವತ್ ಜನಕ್ಕೆ ಮಾತ್ರ ಹೋಗೋದಕ್ಕೆ ಪರ್ಮಿಷನ್ ಕೊಟ್ಟಿದ್ ಈ ವರ್ಷು
ಹ್ಮ್ ಅಂದ್ರೆ ಅದೇ ಪ್ರಾಬ್ಲಮ್ ಆಯ್ತು ಅನ್ಸತಿ
ಊರಲ್ಲಿ ನಿಂಗೆನ್ ಗೊತ್ತದಲ್ಪ ಜ ಹಳ್ಳಿಯಲ್ಲಿ ಜಾತಿ ಜಾತಿ ನಡದೇ ಇದಲ್ಲಪ್ಪ ಊರಲ್ಲಿ
ಗ ಗತ್ತು ಗತ್ತು ಗತ್ತು ಗತ್ತು
ಅದು ಅದು ಅದು ಜಗಳ ನಡತದ ಅಂತ ಕಸಿ ಪೊಲೀಸರು ನಮ್ನೆ ಫುಲ್ ಟೈಟ್ ಮಾಡಿಬಿಟ್ಟಿದ್ದರ ಈ ವರ್ಷ
ನಮ್ದುನು ಅದೇ ಪ್ರಾಬ್ಲಮ್ಗುರು ಏನ್ ಮಾಡೋಣ ಬ ನಾವನು
ಅಲ್ಲ ಈ ವರ್ಷು ಆಲ್ಮೋಸ್ಟ್ ಬಾ ಬಾಳ ಅಲ್ಲಿ ಹಳ್ಳಿಯಲ್ಲಿ ಆಗಿಲ್ಲ ಅಲ್ಲದು ಹಿಂಗ ಬದಿ ಅದು ಇತ್ತು ಅದು ಇತ್ತು ಅದೇ ಕೇಳ್ಪಟ್ಟೆ ನಾನು ಬಾಳ
ಹ್ಮ ಜಗಳ ಜಗಳ ಅಂತ ಹೇಳ್ಬಿಟ್ಟೆ ನಮ್ಮೂರಗ ಎಷ್ಟು ಐದ್ ಹತ್ತು ವರ್ಷ ಆಯ್ತು ಅದಕ್ಕೆ ಮತ್ತ ನಮ್ಮೂರಗನು ಇದೇ ಆಗಿಲ್ಲ ಜವ ಜಗಳ ಆಗಿರೋ ಸಲಂದ ರಾಯ ಹಬ್ಬನೇ ಆಗಿಲ್ಲ
ಹೌದ ಹೌದು ನಮ್ಮೂರಲ್ಲಿ ಚೆನ್ನಾಗ ನಮ್ಮೂರಲ್ಲಿ ಚೆನ್ನಾಗ್ ಚೆನ್ನಾಗಿ ಅತ್ತಿತು ಫುಲ್ ಗ್ರ್ಯಾಂಡ್ ಆಗ ಆತ ನಮ್ಮ್ ಊರಲ್ಲಿ ಫುಲ್ ಡಲ್ ಆಗಿಬಿಟ್ಟಿದ್ದು ವರ್ಷು ಜನ ಎಲ್ಲ ಬೇಸರ್ರುಗೊಂಡಿದ್ದ್ರು ಪಾಪ. ಪ್ಪಾ ಏನ್ ಮಾಡ್ತಿ ನಮ್ ಕೈಗಿದ ನಪ್ಪಾ ಪೊಲೀಸರು ಮಾತ್ ಕೇಳಬೇಕಲ್ಲ ಅವ್ರ ಕರ್ತವ್ಯರು ಮಾಡ್ತಾರ. ನಾವು ಕರ್ತವೆ ನಮ್ಮದೇನದ ನಾವು ನೋಡಕಬೇಕದಿಲ್ಲ ಹೌದಿಲ್ಲ.
ಹೌದು ಹೌದು ನಾವ ಮ ಕಷ್ಟ್ದೇವೆ
ಎಂತ ದೇವರು ಇದ್ರುನು ಪೊಲೀಸವರಿಗೆ ಎದುರಿ ಹೋಗಲಕ್ಕ ಆಗಲ್ಲ ಅವ್ರ ಡ್ಯೂಟಿ ಮಾಡೇ ಮಾಡ್ತಾರ ಹೌದಿಲ್ಲ
ಹ್ಮ್ ನಿಂಗೆ ಒಂದ್ಸಲಾ ಇ ಯಾರೋ ಒಬ್ರು ಹಿಂಗೆ ಲೈನಾಗ್ ಇದು ರೈಲ್ವೆ ಸ್ಟೇಷನ್ ಏ ರೈಲ್ವೆ ಲ್ಲಿ ಯಾವದೋ ಒಂದು ಹುಡುಗಿ ಟ್ರೈನ್ ಹತ್ತಿರಬೇಕಾದ್ರೆ ಇಲ್ಲೆ ಬಿಡ್ತಾರ ಅನ್ನೋದಕ್ಕೆ ರೈಲ್ವೆ ಸ್ಟೇಷನ್ ಅಲ್ಲಿ ನಿಲ್ಸರ್ ಒಟ್ರೀನ್ ಅದಕ್ಕೇನೆ ಇದೇನೋ ಪೊಲೀಸ್ ಅವ್ರ ಅಧಿಕಾರಿಗಳ ಇದ್ರೆ ಯಾಕ್ ನಿಲ್ಸಿದ್ರಿ ಹೆಂಗ್ ನಿಲ್ಸಿದ್ರಿ ಅಂತ ಹೇಳ್ಬಿಟ್ಟು ಅವ್ರನ್ನೆಲ್ಲ ಹೊಡೆದ್ಬಿಟ್ಟೆಲ್ಲ ರೋಡ್ ಅದು ಸ್ಟೇಷನ್ ತುಂಬಾ ತಿರಗಾಡ್ಸೋಂತಗತ್ತ ಅವನ್ನ ಅದ್ ನೋಡದ್ರ ಪಾಪ ಒಂದ್ ತರಾ ಚಿ ಒಂದ ತರಾ ಅನ್ಸ್ಬಿಡ್ತಪ್ಪಾ ನಮಗೆ.
ಹೌದೌದು ಇಲ್ಲ ಅದು ಮಂಜು ಯಾಕಂದ್ರೆ ರೂಲ್ಸ್ ಹಂಗೆ ಅದೆ ಟ್ರೇನ್ ಒಂದ್ಸ ಸಾರಿ ಬಿಟ್ಟಿದ್ಮ್ಯಾಗ ಅದನ್ನ ಎಲ್ಸ. ಅದು ರೂಲ್ಸ್ ಇಲ್ಲ ಅದು ಆಕ್ಚುಲಿ ನಿಲ್ಸಬಾರ್ದಂತೆ ಮುಂತ ಮುಂದು ಎಂತ ವ್ಯಕ್ತಿ ಬಂದ್ರು. ನಿಲ್ಸ್ಬಾರ್ದು ಅವನು ಇನ್ನ ಅವ್ನ್ ಅವ್ನ ಜೀವ ಹೋದ್ರ ಪರವಾಗಿಲ್ಲ ಟ್ರೇನ್ ನಿಲ್ಸ್ಬಾರ್ದು ಆ ತರ ಇದೇ ಅದು ಒಂದು ಇದೆ ಅದಕ್ಕೆ ಅದಕ್ಕೆ ನಿಯಮ ಇದೆ ಆತ್ ಫುಲ್ ಅರ್ಜೆಂಟ್ ಇದ್ರು. ಎಳಿಬೇಕು ಇದು ಬರ್ತ ನೋಡ ಟ್ರೈನ್ ಅಲ್ಲಿ ಒಂದು ಚೈನ್ ತರ ಬರ್ತದಲ್ಲಾ ಅವವಾಗ ಅಷ್ಟು ಫುಲ್. ತುರ್ತು ವ್ಯವಸ್ಥೆ ಇದ್ದಾಗ ಯಾರಾದರೂ ಇಂದಿದ್ರೆ ಅದು ಏಳಿಬೇಕು ಅದು ಮತ್ತೆ ನಾವು ಸಾರ್ವಜನಿಕ ಸುಮ್ಮಸುಮ್ನೆ ಅದ ಮತ್ತೆ ದಂಡ ಇದೆ ಅದಕ್ಕೆ ದಂಡ ಜೈಲು ಶಿಕ್ಷೆ ಅಂತ ಇದೆ ಅದು ಅದ್ರಲ್ಲಿ ಆಗ್ತ ನೋಡ ಮೇಲೆ ನೋಡಿದೇ. ಇರ್ತನು
ಹ್ಮ್ ನಾನ್ ನೋಡಿದ್ದೀನಿ ಅದ್ರಲ್ಲಿ ಹಾಗೆ ಈತರ. ಬಂದಿತ್ತು ಸುಮ್ಮ ನೋಡ ಅದಕ್ಕೆ ನೋಡದೆ ನೋಡಿ ಹೇಳ್ಬೇಕು ಅನಸ್ತು ಹೇಳದಪ್ಪ.
ಏ ಇಲ್ಲ ಇಲ್ಲ ನಿಂದ ಕರೆಕ್ಟ್ ಇದೆ ಯಾಕಂದ್ರೆ ನಾನು ಅದೇ ತರ ತಿಳ್ಕೊಂಡಿದ್ದೆ ಆಮೇಲೆ ಗೊ ಇಲ್ಲ ಈ ತರ ರೂಲ್ಸ್ ಇದೆ ಅದು ಒಂದ್ಸಾರಿ ಟ್ರೈನ್ ಬಿಟ್ಟ ಮೇಗ ಎಲ್ಲಿ ನಿಂದ್ರಿಸಂಗಿಲ್ಲ ಅಂತ ರೂಲ್ಸ್ ಇದೆ ಅದು ಯಾಕಂದ್ರೆ ಅ
ಏನ ಏನುಪಾಪಗಿಲ್ಲ ಬಟ್ ಆದ್ರೆ ಆತರ ಅಧಿಕಾರಿಗಳ ಮೇಲೆ ಪೊಲೀಸವರ ತರ ಇದು ಮಾಡ್ಬಾರ್ದತ್ತು ದೌರ್ಜನ್ಯ ಮಾಡ್ಬಾರ್ದಾಗಿತ್ತು. ಅದ್ ಮಾಡಿದಕ್ಕೇನೆ ಪಾಪಾ ಅವರು ಸುಮ್ಮ್ನೆ ಇದ್ ಮಾಡ್ಕೊಂಡವ್ರ ಪಾಪ ಕೇಸ್ ಮಾಡ್ಕೊಂಡವ್ರ.
ಕೇಳ್ತಿದ್ದಾರೆ ಎಲ್ಲಾ
ಹ್ಮ್
ಹ್ಮ್ ಅಂದ್ರೆ ಅಪೋಲಜಿನೂ ಕೇಳಿದಿದ್ದಾರೆ ಅವ್ರಿಗೂ ಅದಏನ ಆಯ್ತಾ ಆಯತದ. ಹೌದೌ ಹೌದು ಹೌದು.
ಒಂದ್ ನಿಮಿಷ ಹಂಗೆ ಲೈನಲ್ಲಿರಿ.
ಹಾ ಸರಿ ಮಂಜು ಸ್ವಲ್ಪ ಹಾ ಆಮ್ಯಾಲ್ ಮಾಡ್ತೀನ್ ಮಂಜು ಆ ಫೋನ್ ಆಮೇಲೆ ಮಾಡ್ ಗೆ ಸ್ವಲ್ಪ ನ ಊಟ ಮಾಡ್ತೀನಿ ಹ ಓಕೆ.